. ಹಲೋ.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
ಕೇಳಿಸತ ಇದಿಯಾ. ಹ್ಮ ಏನ್ ಮಾಡ್ತಿದ್ದೀರಾ.
ಹ್ಮ್ ಹ್ಮ. .
ಏನು.
ಹ.
ಹೌದಾ ಹಾ ಸರಿ ಸರಿ ನಿಮ್ಮ ಧ್ವನಿ ನಮ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಸ್ವಲ್ಪ ಚುಳ್ಳಾದ್ರರು ಸ್ವಲ್ಪ.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
ಹಾ ಕೇಳಿಸ್ತದೆ ಮಾತಾಡಿ. ಏನು
ಚೆನ್ನಾಗಿದ್ದೀರಾ
ಹಾ ಹೊ ನಿಮ್ದು ತಿಂಡಿ ಆಯ್ತಾ. ನಮ್ಗೆ ನಿಮ್ ನಿಮ್ ಧ್ವನಿ ಸರಿಯಾಗ ಕೇಳಸ್ತಾ ಇಲ್ಲಾ.
ಇವಾಗ
ಹಾ ಈವಾಗ ಕೇಳಸುತ್ತೆ ಮತ್ತೆ ಬರ್ತ ಬರ್ತದ ನಿಧಾನ ಆಕೋಗುತ್ತೆ ಯಾಕ್ ಹಂಗೆ.
ಈಕಡೆ
ನೆಟ್ವರ್ಕ್ ಸಿಗಲ್ಲ.
ಸರಿ ಸರಿ ಮತ್ತೆ ಇನ್ ಎಂತ ಸಮಾಚಾರ.
ಹ ಏನ್ ಏನ್ ಏನ್ ತಿಂಡಿ ತಿಂದ್ರಿ ನೀವು.
ಇನ್ನು ತಿಂದಿಲ್ಲ ಇನ್ನ ಮಾಡಡ್ಬೇಕು ನಿಮ್ದು.
ನಮ್ದು ಇನ್ನುೂ ಇಲ್ಲ ಈವಾಗ ಮುಖ ತೊಳೆದು ತಿನ್ಬೇಕು.
ಹ್ಮ್ ಎನ್ ಮಾಡ್ತಿದೀರಾ.
ಏನು ಇಲ್ಲ ಹಾಗೆ ಸುಮ್ನೆ ಮನಲ್ಲಿದ್ವಿ ನೋಡಿ ನೀವು ಏನ್ ಮಾಡ್ತಿದ್ದೀರಾ.
ಹ್ಮ್
ಸರಿ ಸರಿ ಮತ್ ತ್ತೆ ಇನ್ನೇನ್ ಸಮಾಚಾರ ನಿಮಗೇ ಮಳೆ ಬರ್ ತಾ ಇಲ್ಲಾ ಬಿಸ್ಲ್ ಬರ್ತಾ ಇದ್ಯಾ.
ಹ್ಮ್
ಹೌದಾ ಸರಿ ಮತ್ತೆ ಇನ್ನೇನ್ ಸಮಾಚಾರ ಹೇಳ್ಬೇಕ್ ನೀವೇ ನೋಡಿ ನಮ್ದೇನಿದೆ.
ನೇಮ್ದಿ ಆಗಿರ್ಬೇಕ್ ಅದು.
ಹ ಹಾ ಹಾ ಆ ಹ ಆಯ್ ತ್ತು ನಮ್ದು ನಮ್ದು ಬೆಳಿಗ್ಗೆನೆೇ ಆಗೋಗುತ್ತೆ. ಬೆಳಿಗ್ಗೆ ಒಂದು ಆರು ಗಂ ಟೆಗೆ ಕೊಟ್ಬಿಡ್ತೀವಿ.
ಹ್ಮ
ಮಾತ್ತೆ ಮಳೆ ಬಂತಾ ನಿಮ್ ಕಡೆ.
ನಮ್ಮ ಕಡೆ ಮಳೆ ಏನು ಇಲ್ಲ ಮಳೆ ಬರೋ ಥರ ಇತ್ತು ಮೋಡ ಕವಿಕೊಂಡಿತ್ತು. ಬರಲಿಲ್ಲ
ಹೇಳ್ಬೇಕು
ನಮ್ ಕಡೆ ತುಂಬಾ ಮಳೆ ರಾತ್ರಿಯಿಂದ.
ಹೌದಾ
ಹ್ಮ್
ನಮ್ಮ ಕಡೆ ಮಳೆನೇ ಇಲ್ಲ ನೋಡಿ ಬಿಸಲು ಜಾಸ್ತಿ ಈ ಕಡೆ.
ಹ್ಮ್
ಹ್ಮ್
ಹೌದು
ಏನ್ ಮಾಡ್ತಿದೀರಾ
ಏನು ಇಲ್ಲ ಹಾಗೆ ಸುಮ್ನೆ ಕುತ್ಕೊಂಡಿದ್ವಿ.
ಹ್ಮ್
ಹ್ಮ ಮತ್ತೆ ಇನ್ನೊಂದ್ ಸ್ವಲ್ಪ ಇವಾಗ ಮು ಮುಖ ತೊಳೆದು ಊಟ ಮಾಡ್ಬೇಕು ಅನ್ಕೊಂತಾ ಇದ್ವಿ ಅದಿಕ್ಕೆ
ಓ ಟೊಮೊಟೊ ಆ ಬಾತ್ ಮಾಡೋದು ಹೆಂಗೆ ಅಂತ ಹೇಳ್ತೀರಾ.
ಅದಾ ಅದು ತುಂಬಾ ಸುಲಭ ಅಲ್ವಾ ನಿಮಗೆ ಗೊತ್ ತಿಲ್ವಾ
ಇಲ್ಲ ಅಡ್ಗೆ ಮಾಡದು ಕಲ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಬರುತ್ತೆ.
ಸರಿ ಸರಿ ಏನು ಇಲ್ಲ
ಮೊದಲಿಗೆ ಏನು ಮಾಡದು.
ಈವಾಗ ಟೊಮೆಟೊ ಈರುಳ್ಳಿ. ಮತ್ತೆ ಬೇಯಿಸೋದು ಹೂ ಹ್ಮ್ ಸ್ವಲ್ಪ ಪುದೀನಾ ಮತ್ತೆ ಮತ್ತೆ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಸಣ್ಣಕೆ ಹ್ಮ್ ಒಂಥರಾ ಒಡ್ಕೋಬೇಕು
ಹ್ಮ್
ಒಂಥರಾ ಈರುಳ್ಳಿ ಟೊಮೆಟೊನೆಲ್ಲ ಸಣ್ಣ ಸಣ್ಣದಾಗಿ ಇ ತುರ್ಕೋಬೇಕು ನಂತರ ನಾವು. ಹೂಂ ಒಂದು ನೀವು ನೀ ಬ ಪಾತ್ರೆಯಲ್ಲಿ ಮಾಡ್ತೀರಾ ಬಾಣಲಿ ಮಾಡ್ತೀರಾ ಅದು ನಿಮಿಗೆ ಬಿಟ್ಟಿದ್ದು. ಸ್ವಲ್ಪ ಎಣ್ಣೆ ಹಾಕ್ಬೇಕ್ ಕು ಅದ್ ಕೆಸಾಸಿವೆ. ಮನ್ಂತರ ಯೆ ಎಲಕ್ ಕ್ಕಿ ಲವಂಗ ಮತ್ತೆ ಪಲಾವ್ ಎಳ ಸಾಮಾನ ಎಲ್ಲ ಅದಕ್ಕೆ ಹಾಕಿ ಸೋಂಪು ಇವೆಲ್ಲ ಹಾಕಿ ಸ್ವಲ್ಪ ಹುರ್ಕೋಬೇಕು. ಎಣ್ಣೆಯಲ್ಲಿ ಸರಿನಾ ಅದಾದ ನಂತರ. ಹ್ಮ್ ನಾವು ಇವಾಗ್ ಏನಂತ ತಿರುಕೊಂಡಿದೀವಲ್ಲಾ. ಸಣ್ಣ ಸಣ್ಣದಾಗಿ ಟೊಮೊಟೊ ಈರುಳ್ಳಿ ಎಲ್ಲ ಮೊದನೇದಾಗಿ. ಬೆಳ್ಳುಳ್ಳಿ ಹಾಕ್ಬೇಕು. ಬೆಳ್ಳುಳ್ಳಿ ಹಾಕಿದ ನಂತರ ಈ ಈರುಳ್ಳಿ ಈರುಳ್ಳಿ ಟೊಮೆಟೊ ಮತ್ ಮತ್ತೆ ಅದೇನು ಕೊತ್ತಂಬರಿ ಸೊಪ್ ಕೊತ್ತಂಬರಿ ಕೊನೆದಾಗ ಹಾಕ್ಬೇಕು ಪುದಿನ ಹಾಕಿ ಇದನ್ನ ಮಾಡ್ಕೊಳ್ರಿ ನಂತರ ಮಸಾಲೆ ಪದಾರ್ಥಗ್ ಬಂದ್ರೆ ಖಾರ ಪುಡಿ ಸ್ವಲ್ಪ ಮತ್ತೆ ಸ್ವಲ್ಪ ಅದೇನಂತೀರಾ ಅದು ಅದು. ಟೊಮೆಟ್ ಟೊಮೆಟೊ ಅಲ್ಲ ಬಾತಿಗೆ ಒಂದ್ ಒಂದ್ ಪುಡಿ ಬರುತ್ತೆ ಆ ಪುಡಿನ ಅದ್ರಲ್ಲಿ ಹಾಕೊಂಡು ಅಂದ್ರ ಮಿಶ್ರಣ ಮಾಡ್ಕೋಬೇಕು. ಇಷ್ಟಿನ ಮಾಡಿದ ನಂತರ. ನಾವು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ನೀರು ಹಾಕಿಬಿಟ್ಟು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ನಂತರ ಅಕ್ಕಿ ಚೆನ್ನಾಗಿ ತುರಿದು ಅಕ್ಕಿಯನ್ನು ಅದ್ರಲ್ಲಿ ಹಾಕಿ ಆಹ ಸ್ವಲ್ಪ ಹೊತ್ತು ನಂತರ ಅದ ನಂತರ ಅಂದ್ರೆ ಸ್ವಲ್ ಅದರಲ್ಲಿಗೆ ಸ್ವಲ್ಪ ತುರಿದ ಒಣ ಕೊಬ್ಬರಿ ಹಾಕುದ್ ತುಂಬಾ. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ.
ನಂತರ ಅದೆಲ್ಲ ಆದ್ಮೇಲೆ ಸ್ವಲ್ಪ ಇವಾಗ ಅನ್ನ ಕುದಿಯೋ ಟೈಮಲ್ಲಿ ನಾವು ಅದಕ್ಕೆ ಅದರ ಮೇಲ್ಭಾಗಕ್ಕೆ ಸ್ವಲ್ಪ ತುಪ್ಪ ಹಾಕ್ಬೇಕು. ಸ್ವಲ್ಪ ತು ಪ್ಪ ಹಾಕಿ ಅದರ ಮೇಲೆ ಸ್ವ ಲ್ಪ ಸಣ್ ಸಣ್ಣದ ಆಗರೋ ಕೊತ್ತಂಬರಿ ಸೊಪ್ಪನ್ನು ಉದುರ್ಸ್ಕೊಂಡೆ. ಉದುರಿಸ್ಕೊಂಡು ಸ್ವಲ್ಪ. ನಾವು ತಟ್ಟೆಯನ್ನ ಮುಚ್ಚಬಿಡ್ಬೇಕು ಆವಾಗ ಆವಿಗೆ ಅದು ತುಂಬಾ ತ್ರುಚಿಯಾಗಿರುತ್ತೆ ತಿನ್ನೋದೀಕ್ಕೆ.
ನಾಲ್ಕ್ ಜನ ಹುಡುಗರು ಹುಡುಗೀರ್ ಇರೋದ್ ಕೆಲ್ಸ ಮಾಡ್ತಿದೀವಿ.
ಹಾ
ನಮಿಗ್ ಅಡುಗೆ ಏನು. ಮಾಡಕ್ ಬರಲ್ಲ. ಟಮೊಟೋ ಹುಳಿ ಒಂದ ಬಿಟ್ರೆ ಟಮೊಟ್ ಟೊಮೆಟೊ ಹುಳಿ ಅನ್ನ ಬಿಟ್ರೆ ಇನ್ನ ಏನು ಮಾಡಲ್ಲ.
ಹಾ ಹಾ ಹಾ.
ಹ ಏನ್ ಅಡುಗೆ ಮಾಡ್ಬೋದು ಬೇಗ ಅಂದ್ರೆ. ಏನ್ ಹೇಳ್ತೀರಾ ಯಾವ್ ಅಡುಗೆ ಹೇಳಿ ತೀರ.
ನನ್ಗೆ ಕೇಳಿ ಅಂದ್ರೆ ನೀವು ತಿಂಡಿ ಹೇಳ್ತಿದ್ರಾ ಊಟಕ್ಕೆ ಕೇಳ್ತಿದ್ದೀರಾ.
ಬಾ ಮೂರ ಹೊತ್ತು ಊಟ ಮಾಡಬೇಕು.
ಮೂರಹೋತ್ತಿಗುನಾ.
ಹ ಬ ಅದರಲ್ಲಿ ಎರಡು ಹೊತ್ತಿಗೆ. ಆಗ್ಬೇಕು ಊಟ.
ಸರಿ ಸರಿ ಹಾ ಹಾ ಹಾ ಸರಿ ಸರಿ ಇದು ಅನ್ನಾ.
ಹಾ.
ಅನ್ನ ಟೊಮೊಟೋ ಹುಳಿ ಅನ್ನ ಟೊಮೆಟೋ ಹುಳಿ ಈಗಾ ಒಂದು ತಿಂಗಳಿಂದ ಅದನ್ನೇ ಮಾಡ್ಕೊಂಡ ಊಟ ಮಾಡ್ತಿದ್ದೀವಿ.
ಸರಿ ನಾನ್ ಸಾರ್ ಮಾಡ್ಕೊಡ್ದ ಹೇಳ್ಕೊಡ್ತಿದ್ ಮಾಡ್
ಹ ಸಾರ್ ಮಾಡದ ಇಲ್ಲ.
ಹ ಏನಿಲ್ಲ ಇವಾಗ ಹಸಿ ಇವಾಗಿ ಹಲ್ಸಂದಿ ಕಾಳು ಹ್ಮ್ ತೊಗರಿ ಅವ್ರ ಕಾಳೆಲ್ಲ ಸಿಗುತ್ತಲ್ಲಾ. ಯಾವದಾದ್ರು. ಸರಿ ಒಂದು ಸ್ವಲ್ಪ ತಗೊಂಡು ಬಂದು ಬಿಡಿಸ್ಕೊಳ್ರಿ. ಬಿಡ್ಸ್ಕೊಂಡ ನನ್ ತರ ಅದನ್ನ ಚೆನ್ನಾಗ್ ತೊಳಕೊಂಡು ಒಂದ್ ಪಕ್ಕದಲ್ಲಿ ಇಟ್ಕೊರೀ. ಬೌಲ್ ಬಟ್ಲಿನಲ್ಲಿ ಹಾಕಿ ಒಂದ ನಾವು ಇವಾಗ ಹೊಳೆ ಮೇಲೆ ನಾವು ಪಾತ್ ಇಟ್ಟು ನೀರ್ಟ್ಬಿಟ್ಟು ಅದ್ರಕ್ಕೆ ಅದೇಏನಂತರ ನೀರ್ ಹಾ
ಅಲ್ಲ ಅದು ಯಾ ಸಾಂಬಾರ ಹೇಳಿ. ಹೇಳಿ ಹೇಳ್ತಿರದು.
ಕುಕ್ಕಂಬರ್ ಹೇಳ್ತಾರಲ್ಲಾ ಅದು ಈಸಿ ಆಗತ್ತಲ್ಲಾ ಅದನ್ನ ಹೇಳಿ.
ಯಾವದು. ಸೊಪ್ಪ ಸಾಂಬಾರಾ.
ಹ್ಮ್.
ಹ ಸೊಪ್ಸಂಬರ್ ಈಸಿನಿ ಆದ್ರೆ ಹೇಳಲಂಗಾದ್ರೆ.
ಹಾ ಅದ ನನಗೆ ಬೇಗ ಆಗ್ಬೇಕು.
ಸರಿ ಸರಿ ನೋಡಿ ಹೇಳ್ತನಿ ಸೊಪ್ಪಿನಿ ಸಾಂಬಾರ್ ಹೆಂಗ ಸೊಪ್ಪನ್ ಚೆನ್ನಾಗ್ ತೊಳ್ಕೊಂಡು. ಅದನ್ನ ಅದ್ರ ಜೊತೆ. ಜೊತೆಗೆ ಸ್ವಲ್ಪ ಬೇಳೆ ಅಂದ್ರೆ ತೊಗರಿಬೇಳೆ ತೊಗರಿಬೇಳೆ ಸೊಪ್ಪು ಒಂದು ಒಂದು ಒಂದರಿಂದ ಎರಡು ಟೊಮೆಟೊ ಇಷ್ಟನ್ನು ಆಗ್ಬಿಟ್ಟು ಚಿನ್ನ ಕುದಿಸ್ಕಡಿ ಉಪ್ಪ ಉಪ್ಪು ಹಾಕ್ಬೇಕ ಅದ್ರಲ್ಲಿ ಆಯ್ತಾ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಕೊಂಡ್ಮೇಲೆ ಅದು ಚೆನ್ನಾಗಿ ಬೆಯ್ದ ನಂತರ ಅನ್ನ ನ ಕುದಿತ್ತ ನೀರು ಆ ನೀರನ್ನ ಒಂದು ಬಟ್ಲಲ್ಗೆ ಹಾಕಳ್ರಿ ಹಾಕೊಂಡು ಈಗ ಏನ್ ಕುದಿ ಕುದಿದಿರುತ್ತಲ್ಲ ಬೇದಿರುತ್ತಲ್ಲ ಸೊಪ್ಪು ಬೆಳ ಎಲ್ಲ ಅದನ್ನ ನಾವು ಒಂದು ಸೌಟು ಅಥವಾ ಇನ್ನೊಂದು ಅದಕ್ಕಂತಾನೆ ಒಂದು ಗಂಟೆರ ಬರುತ್ತೆ ಅದ್ರಲ್ಲಿ ಚೆನ್ನಾಗಿ ಉಜ್ಜ್ಕಳ್ರಿ ಉಜ್ಜಕೊಂಡ ಆದ್ ನಂತರ ಏನಾವ್ ಪಕ್ಕದಲ್ಲಿ ನೀರ್ ಇಟ್ಕೊಂಡಿತ್ವಲ್ಲ ಬೈದಿರಿ ನೀರು ಆ ನೀರ್ ಅದಲ್ಲ ಆದನಂತರ ನೀರ್ ಹಾಕಬಿಟ್ರೆ ನಂತರ ಅದ ಏನಾಗುತ್ತೆ ಅಂದ್ರೆ ನಾವು ಅದು ಒಂದು ಮಿಶ್ರಣ ಆಗುತ್ತೆ ನಾವ್ ಮತ್ತೆ ಇನ್ನೊಂದ ಬಟ್ ಇನ್ನೊಂದ ಪಾತ್ರಲ್ಲಿ ಎಣ್ಣೆ ಒ ಕನಗ್ ಹಾಕೊಂಡು ಈ ನಾವವು ಏನ್ ಉಜ್ಜಕೊಂಡಿರ್ತವಲ್ಲ ಅದ ನಿತ್ತದ ಆ್ರ ನಮ್ ಉ ಸೊಪ್ಪು ಸ ರೆಡಿ ಆಗುತ್ತೆ ಇದು ಊರ್ ಸೊಪ್ಪು
ಹ ಎಂತ
ಸೊಪ್ಪಿನ ಪೊಪ್ಪು ಅಂತಾರ ಇದನ
ಒಂದು ಕಾಳ್ ಮಾಡ್ತಾರಲ್ಲ ಅದ್ರಲ್ಲೇ ಅದು ಹೇಗೆ ಅಂತ ಕೇಳಿದೆ
ಯಾವ ಕಲು
ಗಸ್ ಸೊಪ್ಪಿ ಸಾರ ಮಾಡಿ ಕಾಳು ಮಾಡ್ತಾರಲ್ಲ ಆ ಸೊಪ್ಪು ಬೇಯ್ಸಿರೋ ಸೊಪ್ಪುನಾ ಅದಲ್ಲಿ ಮ ಬೇರೆ ಆ ಸಾಂಬಾರ್ ರಸನ ಬೇರೆ ಸ
ಅದನ್ನ ಅದನ್ನ ಅದನ್ನ ಬಸ್ತಾರು ಅಂತಾರೆ
ಹಾ
ಹ್ಮ ಬಸ್ತಾರ ಬಸ್ತಾರ ಅದು ಅಷ್ಟೇ ಇವಾಗ ನೀವು ಏನಾದ್ರು ಒಂದು ಕಾಲು ಇಲ್ವಾ ಬೇಳೆ ಏನಾದ್ರು ನಿಮ್ಮ ನಿಮಗ ನಿಮಗೆ ಇಷ್ಟಪಟ್ಟಿದ್ದು ಅದ್ರ ಸೊಪ್ಪಿನ ಜೊತೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು
ಹಾ
ಚೆನ್ನಾಗಿ ಬೇಯಿಸಕೊಡರ್ ಅಂತರ ಅಂದ್ರೆ ಇವಾಗ ನಾನ ಏನಲ್ಲ ಹದನೇ ತರ ಟೊಮೆಟ ಟೊಮೆಟೊ ಆ ಮತ್ತೆ ಮತ್ತೆ ಸ್ವಲ್ಪ ಒಂದು ಈರುಳ್ಳೆಲ್ಲ ಬೇಯಿಸ ಕ ಬೇಯಿಸ್ಕೊಂಡು ಇವಾಗ ಒಂದು ನಾವು ತೋತಿ ತೋತಿನಲ್ಲಿ ಒಂದು ಬಟ್ಲು ಬರುತ್ತೆ
ಹಾ
ಆ ಬಟ್ಲಲ್ಗೆ ನಾವು ಅದನ್ನ ಬೇಯ ಹಾಕ್ಬಿಡ್ಬೇಕು ಹಾಕಿದ ನಂತರ ನಾವು ಮತ್ತೆ ಸ್ವಲ್ಪ ಅಂದ್ರೆ ನಮ್ಗೆ ಒಂದು ರುಬ್ಕೊಳಕ್ಕೆ ಅದು ಕುದ ಬೇಯ್ದಿರೋ ಟೊಮೆಟೊ ಈರುಳ್ಳಿ ಅನಂತರ ಕೊ ಮೇರೀ ಸೊಪ್ಪು ಬೆಳೆ ಬೇಜಿರ್ತ ಅದನ್ನ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ರಿ ರುಬ್ಬಕೊಂಡು ಆ ಮಿಶ್ರಣ ಏ ಇರುತ್ತಲ್ವಾ ಆ ಮಿಶ್ರ ಚಿಣವನ್ನ ನಾವು ಒಗ್ಗರಣಗ್ ಹಾಕೊಂಡ್ಬಿಟ್ರು ನೆಕ್ಸ್ಟ್ ಈ ಪಲ್ಯ ಬಂದಿರುತ್ತಲ್ಲ ಅದಕ್ಕೂ ಸ್ವಲ್ಪ ಈರುಳ್ಳಿಲ್ಲಾ ಹಾಕ್ಬಿಟ್ಟು ಒಗ್ಗರಣೆ ಹಾಕೊಂಡ್ರೆ ನಮ್ಗೆ ಬಸ್ಸರ್ ಸಿದ್ಧವಾಗಿರುತ್ತೆ ದಿನಕ್ಕೆ
ನ ನಾಳೆ ಟ್ರೈ ಮಾಡ್ತೇವೆ ಇದನ್ನ ಅದಕ್ಕೆ ಕೇಳಿದ್ದು ಟಮ ಟೊಮೊಟೋ ಟೊಮೊಟೋ ಹುಳಿ ಟೊಮೊಟೊ ಗೊಜ್ಜು ಬಸ್ ಸಾಂಬಾರು ಸಾಂಬಾರು ಹಾ ಮತ್ತೆ ಏನು ಮಾಡ್ಬೋದು ಅಂದ್ರರೆ ಅಷ್ಟ ಟೈಮ್ ಮಾಡೋಕ್ಕೆ ಬರೋದುವು ಅವನ ಜೊತೆ ಸಾಂಬಾರು ಮಾಡ್ಬೇು ಅಷ್ಟೇ
ಸರಿ ಸರಿ ಸರಿ ನಿಮ್ಮಂದಿಗೆ ಮಾತಾಡೋದಕ್ಕೆ ಸಂತೋಷ ಆಯ್ತು ಮತ್ತ ಯಾವತ್ತಾದ ಬೆ ಸಿಗೋಣ ಸರಿ ಧನ್ಯವಾದಗಳು